ಅಲೋ ಕೇೇಳಸ್ತಿದಯಪ್ಪಾ ಹ್ಮ್ ಹೇಳಿಿವಾಗ
ಹಾ ಅದೇಏನಡಾ ನದಕ್ಕೆ ತನ ಮಾಡಿ ಸೂ ಒಂದ್ ತಗೊಂಡಿದೀನಿ ಅಷ್ಟೇ
ಹ
ಈ ಸದ್ಯಕ್ಕೆ ಒಂದು್ ಶೂ ಒಂದು ಇದು ಟ್ರಾಲ ಇದು ಬ್ಯಾಗು
ಬ್ಯಾಗು ನೀ ಅದೆಲ್ಲ ರೆಂಟಲ್ ಸಿಗಲ್ವಾ
ರಟ್ರ್ಯಾಲಿ ಬಗು ಬಟ್ಟೆ ತುಂಬಕೊಳಕೆ
ತುಂಬಕಳಕೆ ನಿಮಗೇನ
ಹಾ
ಹಾ ಇರ್ಲಿಲ್ವ ಅದನ್ ಕೇಳಿದ್ರೆ ಕೊಡನಲ್ಲ ಒಂದ
ನಮ್ಗೆ ಬೇಕಾಯತ್ತಲ್ಲ ಅನ್ಬಿಟ್ಟತ ಆಗ ಮ ನಿಮ್ಗೆ ನಿಮ್ ಬಟ್ಟ ತುಂಬಕೊಳಕ್ ಬೇಡ್ವಾ
ಹ ಬೇಕು ಬಟ್ ಇವಾಗ ಬೇಕು ಅಂದ್ರೆ ಕೊಡ್ತಿದ್ನಲ್ಲ ಅಂದಿದ್ದು
ಹ್ಮ ಎರಡು ತಕಮ್ಮ ಅಟ್ಟರ ರೈತಗೊಂದಂಗ ಒಂದು
ಎಷ್ಟ
ನೂಪ
ಎಂಟುನೂರು
ಹ್ಮ್
ಹ್ಮ ಜಾಸ್ತಿ ಆಯ್ತ ಏನೋ ಚಿಕ್ಕದೋ ದೊಡ್ದ ಹೋದು
ಚಿಕ್ತು ಅದ್ರ ಕ್ವಾಲಿಟಿ ಇರ ತಗೊಂಡ
ಹ್ಮ್ ಎಲ್ಲಿ ತಗೊಂಡೆ ಕೊಳಗಲ್ದಲ್ಲಿ
ಹಾ
ಹ್ಮ
ಹ್ಮ್
ಸರಿ
ಹಫಾರ್ಮ ಸಾರ ಸೆಲೆಗಟಾಕ್
ಹಾ
ಹ
ಸ್ಟಾಕ್ ಆಯ್ತಾ ಅದ ಕೇಳಸ್ತಿಲ್ಲ
ಸ್ಯಾರಿ ಸ್ಯಾರಿಕ್ಷನ್ ಆದ್ಮೇಲ
ಹೌದು ಹ ಹೇಳು
ನನಗೆ ಫಾರ್ಮರ್ಸ್ ಬಟ್ಟೆ ತಗೋಬೇಕು
ಅದೇ ಮಾಮೂಲಿ ಹೋಗೋಕ್ಕೆ ಬರಕೆ
ಹ ಯೋಗಫೋಟೋಷೂಟ್
ಫೋಟೋ ಶೂಟ್ಕ್ಕೆ ಟಿ ಶರ್ಟ್ ಪ್ಯಾ ಜೀನ್ಸ್ ಪ್ಯಾಂಟ್ ಅಲ್ವಾ
ಯಾದು ಒಂಥರ ನಮ್ದು ಕಾನ್ಸೆಪ್ಟ್ ಸೂಟು
ಅದ್ರಲ್ಲಿ ಇಲ್ವಾ ಅದು
ಎಲ್ಲ ಟಿ ಶರ್ಟು ಪ್ಯಾಂಟು
ಹ್ಮ್ ಒಡ್ ಶರ್ಟು ಪಿಲ್ಲ ಅದಿಲ್ವಾ
ಅದಲ್ಲ ಅದು ಇದ್ರ ಬಲ್ಲ
ಟ್ರೆಡಿಷನಲ್ ದಲ್ವಾ
ಟ್ರೆಡಿಷನಲ್ು ನೋಡೋಣ ಫುಲ್ ಟ್ರೆಂಡಿಂಗ್ ಅಲ್ಲೇ ಮಾಡ್ಸೋಂತ
ಹ್ಮ್
ಹ್ಮ್ ಅ
ಹ್ಮ್ ಆ ಇವಾಗ ತಗೊಂಡಿದಯಲ್ಲಾ ಅಜ್ಜಮ್ಮ ಅವಳಿಗೆ ಟಿ ಶರ್ಟ್ ಅದೆಲ್ಲ ಫೋಟೋ ಶೂಟ್ಗೆ ಬಾಡಿಗೆ ಅಥವಾ ಮಾಮೂಲಿದು ಕೋ
ಅದು ಖರೀದ ತಗಿರೋದ ಈಗ ಇಗ ಒಂದೆರಡು ಬಟ್ಟೆ ಬಳ ಬಡಿಗೆ ತಾಕಬೇಕು
ತಗೋಬೇಕು
ಹ್ಮ್
ಎಲ್ ಕೊಡ್ತಾರ ಅಂತ ಕೇಳ್ಬೇಕಿತ್ತು
ಎಲ್ಲಿ ಅಂದ್ರೆ ಮೈಸೂರು
ಹ್ಮ್
ಹ್ಮ್
ಉಪ್ಪದ ಬ್ಯೂಟಿಷಿಯನ್ಗ ಮೆಹಂದಿ ಮತ್ತೆ ಇವ್ರಗ
ನೀ ನ್ ಇಡ
ಯಏಕಂತ ಬೇಡ್ವಂತ ಅವ್ರಗ
ಅವರು ಬರುವರುವಂತ ನಿಮ್ಮ ಯಜಮಾನ್ರಿ ಏನು ಮಾಡ್ಬೇಡದು
ಏನು ಮಾಡ್ಬೇಡ ಅಂದ್ರ ಹುಡ್ಗಿ ಹೋಗಬೇಡಂದನ
ಹ್ಮ್
ಹುಡುಗಿಗೂ ಬೇಡ ಅದ್ನ.
ಹ್ಮ್.
ನಿಮ್ಮ ಅಂಕಲ್ ಮತ್ಗ ಒಪ್ಕಂದ್ರೆ ಎಲ್ಲವೇ.
ಹ್ಮ್ ನಾನು ಏಳೇಲ್ಲ. ಮೇಕಪ್ ನೋಡ್ಬಾರದು ಯಾರ ಎನಾದೂ ಮೇಕಪ್ ಮಾಡಸ್ಬೊಡಣ ಅಂತ ಅಂತ ಹೇಳಾರ
ಹಾ
ನೀವು ಹೇಳಿದ್ರೆ
ಏನಂತ ಇಲ್ಲ
ಮಂತ
ಏ ನನ್ಗೆ ಅದೇನೋ ಅಂತಾರಲ್ಲ ಹಂಗೆ ಕೆಲ್ಸಕ್ ಹೋಗೋದೇ ಬರೋದ ಮುಖೆ ನಾನು ಚಿನ್ನದ್ ರೇಟ್ಗೆ ಹಾ
ಹ್ಮ್ ನಾನ್ ಯಾರಗು ಹೇಳಿದನು ನಾನ್ ಯಾರು ಒಳ್ಳದ ನ ಪ
ಹ್ಮ್ ಈಗ ನಿಂಗೆ ಯಾರು ಹೇಳಿದಂತೆ ಅದ್ನ
ನಾಂಗ ಅವರು ಕಡರೋ ನಾನು ಇನ್ನು ಫ್ರೀ ವೆಡ್ಟ್ಟಿಂಗ ಎಳಲ್ಲ ಮೇಕಪ್ ನವರ್ಗ ಮತ್ತ
ಹ್ಮ್
ಬರಿ ಬಟ್ಟೆ ಅದು ಇದು ಬಸ್ಾಪ್ ಮಾಡೋದು ಅದ್ರಲ್ಲ
ಹ್ಮ್ ಈಗ ಅವಳ ಡೇಟ್ ಆಫ್ ಬರ್ತ್ ಅವಳು ಇಪ್ಪತ್ತೊಂದು
ಹನಾಾಲ್ಕು
ಅದ್ನಾಕು ನ ಇಸ್ವಿೀ
ಹಐದು
ಎರಡ್ ಸಾವಿರದ ಐದು
ಹ್ಮ್
ಎರಡ್ ಸಾವರದ ಐದ
ಹ್ಮ್
ನಿಂದೇನು ಎರಡ್ ಸಾವಿರದ ಎಷ್ಟಪ್ಪ ಏಳ್ದ ಕಪ್ಪಾ ಮರತೇ ಹೋಗದ
ಒಂಬತ್ತೈಐದು ಎರಡ್ ಸಾವಿದ ಮೂರು
ಹ್ಮ ಅದೇ ಏರಡು ಎರಡು ವರ್ಷ ಡಿಫ್ರೆನ್ಸು
ಹ್ಮ್
ಹ್ಮ್
ಎನಕ್ಕೆ
ಕೆಳ್ದಿಕಪ್ಪಾ ಅಲ್ಲಿ ಕೇಳ್ತಾರಲ್ಲ ಯಾರರು ಆ ಪೊಲೀಸ್ ಜನ ಅವರು ಬರ್ತಾರಲ್ಲ ಎನ್ಕೋ
ಅದೇನ ಕೊಡ
ಏ ಒನ್ ಮದ್ವೆ ಅಲ್ ಬರ್ತಾರಲ್ಲಾ ನಮ್ಮದ್ರಲ್ಲೇ ಬಂದಿದ್ರಲ್ಲ
ನಿಮ್ಮಲ್ಲಿಂದ್ರ ಪಕ್ತರು ಮದುವೆ ಆಗತ್ತಲ ಅದಕ್ಕೆ ಬಂದಿದ್ದು
ಹ್ಮ್ ಇದಕ್ ಬರಲ್ಲ ಅಂದಯಾ
ಹ್ಮ್ ಹ್ಮ್ ಪಕ್ತದೆ ಅವರು ಮದ್ವಿ ಆಗಿದ್ದಲ್ಲಾ ಅವದಾದ್ ಎರಡು ದಿನ ಕತ ನಿಮ್ದಾಗಿದ್ದು
ಹ್ಮ್
ಅವರು ಅವ ಅವಳ ನಾಟ್ಲೆ ಮಕ್ಕ ಎತಿ ಆಸರು
ಹ್ಮ ಮಾಲ್ಲಿಯತ್ತು ಆಕೋಯ್ತು ಹೊತ್ತು ವರ್ಷಾನ ಆಯ್ತು ಬಿಡು ಹ್ಮ್ ಇವಾಗ ಯಾವಾಗ್ ಬಟ್ಟ ಬಟ್ಟೆ ತಗೋಕೋತ ರೀ
ನಾಳಿದಾ
ಹ್ಮ್
ಬೆಟ್ಟಕ್ಕೆ ಹೋಗೋದಿಂದಪ್ಪಾ
ನೀ ಬೆಟ್ಟಕ ಹೋಗ್ ನಾನ್ ಗಣಿದೆ ಇವ್ರರು ಬಟ್ಟೆ ತೆಗಿಬೇಕು ಅಂತಾರ ಬಟ್ಟೆ ತಕೊಂಡ್ ಬಂದಟ್ಟಗೆ ಫ್ರೀ ವೆಡ್ಡಿಂಗ್ ಹೋಗ್ಬೇಕು
ಅಲ್ಲ ಕಣ್ಮಗ ಇವಾಗ ಫಸ್ಟು ಕಾಡು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ತಲುಪಿಸ್ಬೇಕು ತಾನ ನೀವು
ನಾನು ಒಬ್ ಹೋಗಿ ಬತ್ತೀನಿ ಅಂದ್ರ ಆಗಲ್ವಂತವ್ರಗ
ಹ್ಮ
ಹ್ಮ್ ಇವರು ಬರ್ಬಾರು
ಈಗ ಬಟ್ಟೆ ಏನ್ ಮುಖ್ಯವಾಗಿದ್ದು ಅಲ್ಗ ಹೋಗಿದ್ಲೆ ಆದದ್ರ ನಾಳೆ ನಾಳಿದ ಹೋಗಕಲ್ವಾ ಬುಧ್ವಾರಕ
ಭಟ್
ಕನ್ನ ಕರ್ಮ ಏನ್ ಸೆಲೆಕ್ಷನ್ ಮಾಡಿದಿರಿ
ನಂಗೆ ಅನ್ ಗೊತ್ತಂತವ್ರ ಯನ್ ಕರೆಕ್ಟಗಳಿಲ್ಲ
ಸರಿ ಇವಾಗ ಬಟ್ಟೆ ತಗೋತೀವಿ ಅಂದ್ರಲ್ಲಾ ಎಲ್ ತಗಂದವರು ಕೊಳೆಗಾಲ ಅಲ್ಲೇ ಮೈಸೂರ ಅಲ್ಲಾ ಮೈಸೂರು ಬೇಕಂತ
ಕೊ ಮೈಸೂರೇ ಆಗ್ಬೇಕಂತ
ಹ
ಹಾ
ಮೈಸೂರಿ ಆಗ್ಬೇಕ ಅವ್ರಗ ಕೊಳೆಗಾಲದಲ್ಲಿ ಚೆನ್ನಾಗದ ತ್ತನ ಲ ಅಂಕಲು ಅಯ್ಯ ಅಯ್ಯೋ ಒಳ್ಳೆ ಬ್ರ್ಯಾಂಡಗೆಯ್ತ ಹ್ಮ್
ಹ್ಮ್
ಎಲ್ಲಿಯ ಮನ್ನರ್ಸ ಸುಮಂಗಲಿ ನಾ
ಗೊರ್ತ್ತೀರಬ ನಂಗ ಮನ್ನಾಸಲ್ಲ ಇ ಸಿಕ್ಕು ಸೋಮಂಗಲಲ್ಲಿ ಸಿಕ್ಕು
ನಿಂಗ ಸಿಗಲ್ಲ ಅವ್ರ ಸಿಗುತ್ತಾ ಅವಳು ಕರ್ಕ ಬರ್ಬೇಕಾ ಹಾ
ಹ್ಮ ನಾವು ಅವ್ರಗ್ ತಗಿಬೇಕಲ್ಲ
ಅದೇ ಅವಳು ಬರ್ಬೇಕು
ಹ್ಮ್
ಅವ್ರ ಏನ್ ಮಾಡ್ಕೊ ಬಂದಾರಂತ
ನ್ ಮಾಡ್ಕೊ ಬಂದ್ರ ಯಾನ್ ಕಥೆನೊ
ಹ್ಮ ನೀ ಹೇಳಿದೆ ಈಗ ನಾಳಿದಗ
ಹ
ಬಟ್ಟ ತಕೊ ಬರಕ ಇವ್ರಗ್ ಆಂಟಿ ಅವ್ರಗ ಒಳಿದಿದೆ ಅಂದಿ
ಯಾರ್ಾರ ಯಾರ್ ಬಿಟ್ಟಾರ
ನಿ ಕಳ್ಬೇಕು ತ್ರೆ ಮನಲಿ ಈಗ ಊಟ ಮಾಡಿರ್ತರಿಲ್ವಾ ಕೂತ್ಕತ್
ಹಾ, ನಾನು ಊಟ ಮಾಡಕ್ ಬಂದಾಗ ಮನ್ಗಿರ್ತವ. ಬೆಳಿಗ್ಗೆ ಎದೊಳಗ ಅ ಕೆಲ್ಸಕ್ಕೆ ಹೋಗಿರ್ತವ.
ಏ ಅಲ್ಯಾರ್ ಕೆಲ್ಸಕ್ ಹೋದವ್ರ್ ಇವಾಗ.
ಇನ್ನ ಇನ್ನೇನು ಬಯತ
ಎಲ್ಲೆ ಅಪ್ಪ -ಅವ್ವ ಕೆಲ್ಸಕ್ಕ ಹೊಯ್ತಿದಾರ
ನಮ್ಮ ಕಾಳ ಕಕೋ್ತಿಲ್ವಾ
ಅಲ್ಲಿಗೆೋಯ್ತಿದ್ದಾರ ನನ್ ಮನೇಲ್ಲೇ ಇರ್ತಾರಲ್ಲ. ಫಂಡ
ಹ್ಮ್, ಹ್ಮ್
ಹ್ಮ್, ಇನ್ವಾಗ ತೋಳ್ದಿಪ್ಪಾ ನಾಳೆ ಮುಗೀತು ನಾಳೆದ ಓರಡಕ.
ಚೋಳದ ನಾಳ ಹ
ನಿಮ್ಮ ಅಮ್ಮ ಬ್ಯಾಡ, ಅಂತ ತಳಪಸ್ದ ನೀವು ತಕಬುಡಿ ತಾತನ್ಗೂ ಅಮ್ಮನ್ಗೂವೇ.
ಹಾ
ಹ್ಮ್,,
ಅಲ್ಲಾ, ಅವಾ ಅ ಉಡುಡಿ ತಗಲತಾನ
ಹುಡುಗಾ-ಹುಡ್ಗಿ ಹಾ,
ಏನು? ಪ್ರಯತ್ನ
ಹುಡ್ಗ- ಹುಡ್ಗಿ ತಗಳಕಿಲಅವ್ರ ಅಲ್ಲೇ ತಗೊಂಡ ಅಂತಲ್ಲ ಸೋಭಾ ಆಂಟಿ,
ಹ್ಮ ಎಲ್ಲಿ, -
ಅವ್ರ ಜನ್ಕುವೆ,
ಹ ಇಲ್ಲ ಪಾದ ತಕ್ಕಣ ಬಂದಟ್ಟೆ
ಮೈಸೂರ್ಲೆ ತಕ್ಕತಿನಿಅಂದರಂತಲ್ಲಾ.
ಹಾಂಕ್ಕಬೂಡುವ ಅಿಯನಿಯಲ್ಲ
ಹಾ,,
ಹ್ಮ್,
ಹ್ಮ್, ಅದೇ ನೀನು ಇವರ್ ತಗಳುವ ಅಂತ.
ನಾನ್ ನಮ್ಮ್ ಇವ್ರಗೆಲ್ಲ ಕೊಳಗಾಲದಲ್ಲಿ ಆತ ಅದು ಎಲ್ಲಾರನ್ನ ಕರ್ಕೋೋಗಿ ಅಂದೇ ತೊಪ್ಪನಂದ
ಹ್ಮ್, ಅದೇ ನೀಲಮ್ಮ ಆಂಟಿ ಅವ್ರನು ಕರಿ ಪಪ್ಪಾ.
ಹಾ,
ಲಕ್ಷ್ಮಿಆಂಟಿ, ನೀಲಮ್ಮ ಆಂಟಿ- ಈ ಆಂಟಿ ನಿಮ್ಮ ಹಸಿವು
ಹ್ಮ್,
ನಿಮ್ ದೇವಮ್ಮ.
ಹ್ಮ್,,
ಇನ್ನೇರಾ
ಮಷ್ಟ
ಹಾ, ಹೋಗಿ ಒಂದು ಯಾವ್ದಾದ್ರು ನಿನ್ನ ಆಟಕ್ಕೆ ದಬ್ಬ ಕುಸ್ಕೊಳ್ ಕರ್ಕ ಹೋಗ ಆ ಹ್ಮ್ ನಾಳೆ ಫ್ರೀದಿಯಾ,,
ನಾಡ ಹೌದು
ಹ್ಮ್, ಅಲ್ಲಿಗ್ ಬಂದೆಬಾಡ್ಗೆಗಂತ.
ಹ ಇಲ್ಲ ಖಂಡಿತರುೂ ಬಲ್ಲ
ಎಲ್ಲಿಗೆ
ಖಂಡಿತವಾಗಲು ಬರ್ಲ ಅ
ಎಕ್
ಜಾಸ್ತಿ ಮಾಡಿಸ್ಬೇಕು.
ಯಾವಾಗ ಗಂದ್ರ
ಹಾಗಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್
ಏ ಅಲ್ಲಿ ಎಲ್ ಕಡೆ ಬಾಡ್ಗಗ ನಮ್ಗ ನಾವ್ ಹೊಯ್ತಿದ್ವಲ್ಲ ಅಲ್ಲಿ.
ಹ್ಮ ಹ್ಮ
ಹ್ಮ್
ಬಾಡಿಗೆಗೆ ನಮ್ಮ ಗಾಡಿ ದೊಳೆಯೋದಿಲ್ಲ.
ಓಹೋಹೊ
ಹ್ಮ ಓನ್ಲಿ ಫರ್ ಓ ನ್ಯೂಸ್
ಓಹೋಹೊ
ಹ್ಮ್ ಎಲ್ಲಿಗೇ ಎಲ್ಲಿಹೊಗೋಕೆ
ಏ ಅದೇ ಎಕಪ್ಪಾ ನಾ್ ಕೆಲ್ಸಕ್ಕೋಯ್ತಿದ್ವಲ್ಲಾ ಕೆರೆ ಕೆಲ್ಸಿದ್ವು ಹಹ ಆ ಅಣ್ಣನ್ ನಾಳ ಆಗಲ್ಲ ಅಂತಿದ್ದ ನಾಳೆ ಒಂದಿನ ಲಾಷ್ಟು ಆಮಕರ
ಯಾರ ಆಗಲ್ಲ ಅಂದಿದ್ದು
ಪ್ರಕಾಶ್ ಅಣ್ಣ
ಎಕ್
ಇದೆಲ್ಲ ಒಯ್ತೀವಿ ನೋಡ್ತಿವಿ ಅಂತಂದಿದ್ನ
ಹಾ
ಅದಕ್ಕ ನಿಂಗ ಅವಾಗ್ಲೇ ಹೇಳ್ಬೇಕಿತ್ತು ಮರತ ಹೋಯಿತು
ಹ್ಮ್ ಅಂದ ಮೀನಂದ
ಹಾ
ಬೇರೆ ಆಟಗಾರೆ ಹೇಳ್ತನಿ.
ಹ ಆವತ್ತೇ ಹೆಂಗಂದ ಏಳ್ದ ನೀನು.
ಏನಂತೆ ಎಲ್ಲಾ ಹುಡುಗ್ರನಿಲ್ಲ ಕಂಡಿ ಎಲ್ಲಾ ಬ್ಯುಸಿಯಾಗಿ ಬಿಟ್ಟಿದರ ಅವರು ಹವ ತ ಇವ ಪಸನೀದಾ
ಹ್ಮ್
ಆಮೇಲೆ ಪುನ ಅಡ್ರೆಸ್ಸ್ ಐತಲ್ಲ
ಹ್ಮ್
ಹ್ಮ ಎಲ್ಲ ಬೇರೆ ಬೇರೆ ಕಡೆ ಇದಂ ಏನ ಅಲ್ಲಿಂದ ಹೋಗಾಕ್ ಲೇಟ್ ಆಯ್ತು ತಂತ ತಗೋ
ಹ್ಮ್ ಹ್ಮ್ ಹ್ಮ್ ಸರಿ ಕಪ್ಪ
ನಾಳೆ ನಾನು ಕಟ ಕಟಿಂಗ್ ಮಾಡ್ಸ್ಕೊಂಡೆ